ಅದ ಹೇಳ ಈ ಕಡೆ ಕಂಡ ಕಂಡವಾಗ ಮುಂದೆ ದಪ್ಪನ ಅದಲ್ಲ
ದಪ್ಪನ ಯಾವ್ದ ಚಿಕನ್ ಮಟನ್
ಪಟಣ ಹಾ ಹಾಕಕತ್ತಾರ ಮಾಂತರ ಯಾರ ನ
ಮಾಡಿ ಅಮ್ಮ ನಾವು ಮತ್ತತ್ ಆಕಡೆ ಹಓ್ತೀವಿ ವ್ಮಾಗ ಬರೋದಾಗ ಮತ್ತೆ ಯಾವ ಒಂದ್ ವರ್ಷದ್ದ ಎರಡು ವರ್ಷದ್ದು
ಎಡಬಕ
ಔಟ್ ಆಫ್ ಕಂಟ್ರಿ ಉಂಟವಿ ಯಕಡೆ
ಹೌ
ಏನ್ ಮಾಡ್ತರಿ ಇಲ್ಲ ಎಲ್ಲಾ ಕೂಲಿ ಬಿಳಲಗ್ಯದ ಏನ್ ಬಿಳಲಾಗ್ಯದ ಆ ಕಡೆ ಹೋತ್ರು ಸಬ್ದನ ಸಾಲ ಇದ್ರಿ ಎಲ್ಲಾ ಜಗ್ಗೆ ಎಲ್ಲ ವೀಸಾ ಪಾಸ್ಪೋರ್ಟ್ ತೆಗಸಿವ್ರಿ
ಪಗಾರ ಜಸ್ತ ಅದ ಕಡೆ
ಏ್ ಪಗಾರ್ ದರಮ್ಸ್ ಅದ್ರೀ ಆಕಡೆ ಒಂದ್ ಮೂವತ್ತೈದು ರೂಪಾಯ ಆದ್ರಿ ನಮ್ದು ಒಂದ ಆ ಕಡೆ ಒಂದ್ಿರಮ್ ಅ್ರ ಕ ನ ಮೂವತ್ತೈದು ರೂಪಾಯಿ ರೀ ಅಂಡ್ ಅದನ್ನು ಸರಿ ರೀ ಇನ್ನೊಂದು ಏನಂದ್ರೆ ಅಲ್ಲಿ ಯಾವದೇ ಸೇಫ್ಟಿ ಅಂದ್ರೆ ಯಾವದೇ ರೀತಿ ಅಂತ ಹಾನಿ ಆಗಲ್ರಿ ಮನುಷ್ಯನ್ ಜೀಮಕ್ ಸೇಫ್ಟಿ ಇರ್ತಾರೆ ಮತ್ತ ಅಲ್ಲಿ ಯಾವದ ರೀತಿ ಟ್ಯಾಸ್ಲ್ರಿ ನಾಷ್ಟ ದಡ್ಡ ದುಡಿತೀ ಅಷ್ಟ ಅಮಂಟ್
ಬಫಲವಂತವಾಗಿ ಅದು ಅತ್ಯಾಚಾರ ಮಾಡಂಗಿಲ್ಲ ಬೇರೆಯವರಿಗೆ
ಆ
ನಂಟ್ರೆ ಒಳಗ
ಹಾ ರೀ
ಮಲವಂತ ಹಾಗೆ ಅತ್ಯಾಚಾರ ಅಂಬದಿಲ್ಲ ಇಲ್ಲಿ
ರ ಕಣ್ಣ ಎತ್ತಿ ನೋಡಂಗಿರಲ್ರಿ ಎ ದುಬೈ ಪೂರಸ ಬ್ರಿ ಎಲ್ಲ ಕಂಟ್ರಿ ಅಲ್ಲಿ ಅಮೇರಿಕ ಹೇಳ್ಬಡ್ರಿ ಅಮೇರಿಕ ಸೇಫ್ಟಿ ಅಲ್ಲ ಬಟ್ ದುಬೈ ಸೇಫ್ಟಿ ಅನ್ಕೋದ್ರಿ
ಹಾ ದುಬೈ ಆದ್ರಿ ಶೆಫ್ತಿ
ಏನ್ ದುಬೈದ ರಿಯಲ್ ಎಸ್ಟೇಟ್ ನೋಡ್ಬ್ರಿ ಏನ್ ಬಿಲ್ಡಿಂಗ್ ಸಮುದ್ರನೇ ಮುನಗ್ ಸಿಗಸಂದು ಬಿಲ್ಡಿಂಗ್ ಏನ್ ಮಾಡಿದ್ರ ಹ್ರ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಅಂತ ಅತ್ತ ಬಂದು ್ಲಾಟಗಳು
ಅಬ್ಬಾವವು ಅಷ್ಟ
ಬರ ಒಂದ್ ಫ್ಲಾಟ್ ರೀ ಒಂದ್ ಅಪಾರ್ಟ್ಮೆಂಟ್ ಒಳಗೆ ಒಂದ್ ಫ್ಲಾಟ್ ಬರ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ನಲವತ್ತು ಕೋಟಿ ಐವತ್ತು ಕೋಟಿ ನೀನ್ ಎಂತ ಲೊಕೇಶನ್ ಚೂಸ್ ಮಾಡ್ತೀಯ ಆದ್ರ ಮೇಲೆ ಡಿಪೆಂಡ್ ಆಗುತ್ತಾರೆ ಒನೆ ಅಮೌಂಟ್
ಯಾರ್ ಕಡೆ ಜಾಗತ್ತ್ ಅವ್ರ ಮೇಲ್ ಡಿಪೆಂಡ್
ಹಾ ಯ ಅಲ್ಲಿ ಯಾಕ ಅಷ್ಟ ಅಂದ್ರೆ ರಿಯಲ್ ಎಸ್ಟೇಟ್ಗೆ ಬಿಸ್ಿನೆಸ್ ಅದ್ರಲ್ರಿ
ಹೌದೌದೌದು
ಜಗತ್ತಿನ ಎಲ್ಲ ಅದು ರಿಚ್ ಪೀಪಲ್ ಎಲ್ಲ ಅಲ್ಲಿ ಒಂದು ಪ್ಲಾಟ್ ಇರಬೇಕು ಮನಿ ಇರ್ಬೇಕು ಯಾಂದ್ರೆ ಅಲ್ಲಿ ಲೊಕಾ ಂಗ ಅ್ರ ಒಂದು ಸೇಫ್ಟಿ ಕ ಎಂಟ್ರಿ ಅದು ಆರಾಮ್ಸೆ ಹೋಗಿರ್ಬೋದವಾ ನಮ್ದು ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಂತಾರರು
ಸ ಮಿಂಡ ಯಾರಂತ ಡ್ರಲ್ಲಿ
ಬೇಜಾರ ಜನ ನಮ್ ರಾಜಕಾರಣಿಗಳು ಎಲ್ಲ ಸು ಮಂದಿ ಪ್ಲಾಟ್ ಅವ್ರೆ ಅಲ್ಲಿ
ದುಬೈದಾಗ
ಹ ರಾಜಕಾರಣಿಗಳ ಅದಾವ್ರೀ ಮತ್ತೆ ನೀವು ಯಶಿದ್ ಎಶಿದ ಪೂರಾ ಒಂದು್ ವಿಲ್ಲಾನೇ ಅದೀ
ಹ ಸಿ ಮುಮೆಟ್ ತೋ ನ ನಗೆ
ತಡರ್
ಬತ್ತೆಲ್ಲ ಸುದ್ದಿಿನಾಗಿಲ್ಲದ
ಅರವತ್ತು ಕೋಟಿ ಕೊಟ ಅಂತ ತೋಣಿ ರರಿ ಪೂರಾ ಒಂದ್ ವಿಲ್ಲ ಅದ್ರೀ ಅಂದ್ರೆ ಒಂದ್ ಅಪಾರ್ಟ್ಮೆಂಟ್ ಎಲ್ರಿ ಒಂದ್ ವಿಲ್ಲ ಅದ ಲಗ್ಜುರಿ ಅಧಾರಿ
ಮಜ್ಜಲ್ರರಿ ಏನ್ೀ ಒಕ್ಕಂದ್ರ
ಖಲೀಫಾ ಮತ್ತೆ ಇನ್ನೊಂದ್ ಮನೆ ಸಿಟಿ ಮಂಟ ನೋಡ್ರಿ ಅದು ಅದು ಸಮುದ್ರ ಕೊಟ್ಟ ಬಸ ಅ ಕಡೆ ಇ ಕಡೆಕ ಒಂಥರ ಈಗ ಎಣೆ ಪ್ಲೇಟ್ ಹೆಂಗತ್ವ್ರ ಎಣ್ಣೇ ಪ್ಲಾಟ್ಗಳು ಆಂತರ ಮಾಡಿಬಿಟ್ಟ ಸಮುದ್ರ ಮಧ್ಯದಾಗ ಅಲ್ಲಂತೂ ಕೇಳ್ಬಡ್ರರು ಇಷ್ಟು ಕಾಸ್ಟ್ಲಿ ಅದಂದ್ರೆ ಈಗ ಯಾಕ ತೋತಾರ ಅಂದ್ರೆ ಅದೊಂದ್ ಬಿಸ್ನೆಸ್ ರೀ ಅಲ್ಲಿ ಅಷ್ಟ್ ೊ ಸುಮನಾರಲ್ಲಿ
ಇಲ್ಲ ಸಮುದ್ರಕ್ಕೊಂದು ಹಾಳಾಗಲಿಲ್ಲ
ಏ ಆಗಕ್ ಸಾಧ್ಯ ಇಲ್ರರಿ ಅವ್ರಿಗೆಲ್ಲ ಗೊತ್ತರಿ ಟೆಕ್ನಾಲಜಿನ ಎಲ್ಲಾ ಇಂಪ್ರೂವ್ ಮಾಡ್ಯರ ಅವರು
ಎಲ್ಲ ಈಗ ಹಲೆಗಳು ಬಂದ ಅಂದ್ರ
ಇಲ್ಲ ಇಲ್ಲ ಇಲ್ಲ ಆಗಲ್ಲ ಹಂಗಿರ್ಲಾರ್ದ ಅಷ್ಟು ದುಡ್ನ ನೀರಲ್ಲಿ ಮುಣಸಕ ಅವ್ರಿಗೆ ಇಷ್ಟನ
ಹೌದೌದು ಎಷ್ಟು ವರ್ಷ ಆಯತ್ರಿ ಬದ
ಏನ್ರಿ
ಅದು ದುಬೈ
ದುಬೈ ಅನ್ನೋದೊಂದು ಸಿಟಿ ರೀ
ಅದೇ ನು ಮೊದ್ ಕಾಲದಾಗ ಆತರ ಇದ್ದಿಲ್ಲ ಅಂತದ
ಏ ಮೊದಲು ಕಾಲಲ್ದ ಇಐತ್ರಿ ಮನ್ ಮನೆ ಅದಲ್ಲ ಬರಗಾಲದ ನಟರ್ ಅದ್ ಬರ ಮರುಭೂಮಿ ಪ್ರದೇಶ ಅದು ಬರೀ ಒಂಟಿ ಮೇಗ ಒಂಟಿ ಹಾಲ ಕೊಡುಗಸ ಬದುಕಿದಂತ ಜನ್ರ ಅವ್ರರು ಹಾ ಇವತ್ತಿನ ದಿನ ಬಂಗಾರ ಅದ ಹಾಕೊಂಡ್ ಬಿರ್ತಾರೀ
ಹಾ
ಬರೇ ಎಮ್ಮಿಕಾಯಿ ಅದು ಕುರಿಕಾಯಿ ಅದು ಒಂಟೆಕಾಯಿ್ ಮಾಡಿದಂತ ಜನಾಂಗ ಅವ್ರು
ಹೌದದೇ
ಇವಾಗ ನೋಡ್ತು ಟಾಪ್ಪರ್ ಲಕ್ಸರಿ ಕಾರಾರ್ುಗಳೇನು ಅವ್ರ ಮನಿಗಳ ನು ಅವ್ರ ಲೈಫ್ ಸ್ಟೈಲ್ ಏನು
ಅಂದ್ರ ಬಡವರು ಅಂಬದಿ ಅಲ್ರರಿ ಅಲ್ಲಿ ಆ ದೇಶದಾಗ
ಬಡವರ್ ಅಂದ್ರ ಇಲ್ಲಿ ಮಿಡಲ್ ಕ್ಲಾಸ್ ಜನ ಅಂದ್ರೆಂದಂದು ದೊಡ್ಡ ವಿಿಲ್ಲ ಇರ್ದ ಒಂದು ದೊಡ್ಡ ಲಕ್ಸುರಿ ಕಾರ್ ಇರ್ದ ಐಫೋನ್ ಇರ್ದಾವ ಅದನ್ನೇ ಮಿಡಲ್ ಕ್ಲಾಸ್ ಅಲ್ಲಿ
ಮತ್ತ ನೀವ್ ತಗೋಬೋರೇ ಮತ್ತ ಒ
ನೀ ನಮಗೆಲ್ಲಾ ಅಂದೀ ನಾವು ಸುಮ್ಮ್ನೆ ಇ ಎಲ್ಲಿ ಡೆಲಿವರಿ ಗಿಲಿವರಿ ಜಾಬ್ಗೆ ಮಾಡಿ ಸುಮ ನ ಮನೆ ನರಸಾಪುರ್ ತಕ್ ವತುರಲಿ ಹಂತದಲ್ಲ ಇಲ್ಲಿ ಮಾಡಬೇಡ ಅಲ್ಲಿ ರಾಜಾರ ಆಳತದ್ರೀ ಅದ ಅದಕ್ಕೆ ಸೇಪ್ಟದ್ರ ಇಲ್ಲಿ ಇಲ್ಯಂಗ ನಮ ಗೌರ್ಮೆಂಟ್ ಥರ ಇಲ್ರಿಲ್ಲಿ
ಅಲ್ಲಿ ಬುರ್ಜು ಕ ಎಂಟ್ರಷ್ಟ ಅ
ಗುರ್್ಗಿ ಬಿ ್ಲಾಟ್ ಕೊಡಲ್ರಿ ಅವೆಲ್ಲ ಸುಮ್ಮನೆ ರಂಟ್ ಕೊಡ್ತ ರೀ ಸ್ವಲ್ಪ
ಇಲ್ದ ನೋಡ್ಕ ಮರಕ್ಕ ಯಾವ್ ತರ ಆದ ಯಾವ್ತರ ಅಂತ
ಆದ್ರೀ ಒಂದ್ ಎಷ್ಟು ಇಪ್ಪತ್ ಸಾವಿರನ ಆದ್ರಿ ಅದಕ್ ಹಾ ಒಬ್ರ ರ
ಅಷ್ಟ ಕಾಸ್ಟ್ ಬಿ್ರಿ ಅದ
ಮತ್ತೆ ನದು ಬಿಲ್ಡಿಂಗ್ ಏನು ಸುಮ್ಮನೆ ಮಾಡ್ತಾರ ಏನ್ರ ಅದು
ಹೌದೌದು
ಅಮೌಂಟ್ ತೆಗೋಬಬೇಕಕ್ ತಗದಾರ ಬಿಟ್ರಿ ಇಳ್ತಾನ
ಹಾ ಆರಾಮ್ ತೆಗಿರ್ತಾರೆ ಟೂರಿಸ್ಟ್ ಎಷ್ಟ
ತುಂಬಾ ಕಾಸ್ಟ್ಲಿ ಅದ್ರೀ ಎಷ್ಟು ಒಂದ ನೂರ ಎಂಬತ್ ಫ್ಲೋರ್ ನರ
ಅದ ಯಾವ್ದ ನಮ ಅಂಬಾನಿಿಂದ ಯಾವ್ದ ಶೇ ಹೋಲಿಸಿದಾಗ ಅಂಬಾನಿ ಮನಿನ ದೊಡ್ಡದಂತ
ಏ ಸಾಧ್ಯ ಇಲ್ಲ ಸಾಧ್ಯ ಅಲ್ಲ ಅದೇ ಎಂಟನ ಕ ಇಲ್ಲಿ ಅದಲ್ಲ ನಮ್ದು ಮುಂಬೈದಾಗ
ಅದಕ್ ಅದಕ್ ಏನ್ರೀ ನೀವು ನೀವನ್ ಸ್ವಲ್ಪ ತಿಳಿದಾರಿದ್ರರಿ ಅದಕ್ಕೆ ಅದಕ್ ಒಂದೇ ಮಾಡ್ತೀರ ಒಂದ್ ಎಂಟ ಹತ್ ಫ್ಲೋರ್ ಮನಿ ಒಂದೇನಾ ಇದು ಹದ್ಿನೇಳು ಫ್ಲೋರ್ ಏನ ಆದ್ರೂ ಅದು
ಇಲ್ರೀ ಖರ್ಚು ಚದಾಗ ಇದೇ ಜಾಸ್ತಿ ಆದಂತಾರೆ
ಹೌದೌದು ಖರ್ಚುರ್ಚಾಗ ಇದರು ಇದ್ದರ್ಬೋದು ಅದು ಫ್ಲಾಟ್ ಆಾಿಟ್ಟಿದಿದ್ದಾರೆ ಇದು ಸ್ವಲ್ಪ ಲಸುರಿಯಾಿಟ್ಟಾರೆ ಮನದು
ಹೌದಾ ಅದಕ್ಕೆೇಳ್ತೀನಿ
ಇದ್ರ ಆದ್ರಿ ಹತ್ ಸಾವಿರ ಕೋಟಿ ಏನ ಬಂದ್ರಿ ಹತ್ತು ಸಾವಿರ ಕೋಟಿ ಇಲ್ಲ ಹತ್ತು ಸಾವಿರ ಕೋಟಿ ಇಲ್ಲ ಸಾವಿರ ಕೋಟಿ ಕಟ್ಟ ಇರೋದಕ್ಕೆ ಅಮೌಂಟ್ ಅಷ್ಟು ಮಾಡಿ
ದಶಿನಿ ಆದ್ರಕ್ಣ
ಎಂಟರ್ನ ಮುಂಬೈ ತಾಗ
ಹ್ಮ್
ಅರಿ ಏನ್ ನಡತ್ರಿೀ ಒಂದ್ ಸಾವಿರ ಕೋಟಿ ಅಂದ್ರ ನೀಗ ಪ್ರೆಸೆಂಟ್ಗ ಒಂದು್ ಹತ್ತು ದ ಇನ್ಕಮ ರೀ
ಹಾ ಅಷ್ಟೇ ಅಷ್ಟೆ
ಇಲ್ಲ ಬಾರಾರಂತ ತಿಂಗಳು ಇನ್ಕಮ್
ಒಂದೊಂದ್ ಸೆಕೆಂಡ್ಿಗೆ ದುಡ್ತಿರ ರೀ ಅವ್ರ
ಹಾ ಸೆಕಂಡಿಗೆ ಕೋಿ ಗಂಟ್ಲೆ ಅದಾವ ಮತ್ತೆ ಅವರು ಅಮಂಟ್ ಯಾಕಂದ್ರೆ ಅಷ್ಟು ಬಿಸಿನೆಸ್ ನ ಡೆವಲಪ್ ಮಾಡಿದಾರೀ ಎಲ್ಲಾ ಕಡೆಗೆ ಮತ್ತೆ ಇವಾಗ ನಾವು ನೀವು ಮ ಅ್ರೆ್ರ ಮ ಜಿಯೋಫೋ ಅವರು ರೀತ್ತ ಜಿಯ ಪೆ್ರೋಲ್ ಬಂಕ್ ಅವರು ಜಿಯೋ ಫುಡ್ ಅವ್ರದ ಜಿಯೋ ಕೋ ಡ್ರಿಂಕ್ ಸ ಅವರ್ವಾರ ಬಾಳ ಅದಾವ್ರೀ ನಮ್ ದಿನೋ ನಿತ್ಯ ಬಳಸುವಂತ ಐವತ್ತು ಪರ್ಸೆಂಟ್ ವಸ್ತುಗಳು ಅವ್ನ ಅದಾವ್ರೀ
ಅಂದ್ರ ಇದು ರಿಲಯನ್ಸ್ ಕಂಪನಿ ಅವ್ರದತ
ಹಾ ರಿಲಯನ್ಸ್ ಗ್ರೂಪ್ ಆಫ್ ಅವ್ರದ ರೀ
ಹೌದ ಹೌದು ಸಂಡರೆ ಹಾ
ಬೇಜನ್ ಅದಾವ್ರೀ ಈ ಅವ್ರ ಇಂಂತವ್ದ ಫೀಡ್ಬ್ಯಾಕ್ ಇಲ್ಲ ಅಂತಾನ ಹೇಳಲ್ರಿ
ಆತರ ಎಷ್ಟು ಮೇಂಟೇನ್ ಮಾಡ್ತಾರೀ ಅವವ್ರ
ಎಲ್ಲಕ್ಕ ಒಂದೊಂದು್ ಈಗ ಟೆಲಿಕಾಮ್ ಡಿಪಾರ್ಟ್ಮೆಂಟೇ ಬೇರೆ ಈಗ ಫುಡ್ ಇನ್ ಡಿಪಾರ್ಟ್ಮೆಂಟ್ ಬೇರೆ ಈಗ ಬೇರ್ ಬೇರೆ ಇರ್ತಾರ ಅವ್ರಗ ಒಂದೊಂದ ಸಿ ಇರ್ತಾರೆ ಒಬ್ಬರು ತಂದಿ ಮಕ್ಳಿಗೆ ಮೇಂಟೈನ್ ಮಾಡ್ತಾ ಇರ್ತಾರ
ಒಟ ಸಿ ಎಂ ಇದ್ದಂಗ ಈಗ ಒಟ ಎಮ್ ಎಲ್ ತರ ನೋಡ್ಕೊಂಡ ಹೋಗೋದ
ಹ ಮಿನಿಸ್ಟರ್ ತರ ರೀ ಹೆಂಗ್ ನೋಡ್ಕೊಂಡ ಹ ಸಿಒಗಳು ಮಂಟೈನ್ ಮಾಡ್ಕೊಂಡ ಹ ಸ ಅವ್ರ ಏನು್ಯನ್ಯಲ್ ರಿಪರ್ ಇರ್ತ ತಿಗಳ ತಿಂ ಮಂಲಿ ರಿೋಟ್ನ ಅವ್ ಮೇಲೆ ಇಮೇಲ್ ಮಾಡಿಬಡ್ತಾ ಅಲ್ಲ ಮೇಲೆ ಗೊತ್ತಾಗ್ಬಿಡುತ್ತ ಅ ಇಲ್ಲಿ ಈ ತಿಂಗಳ್ ಇನ್ಕಮ್ ಏ ಎಕ್ಸ್ಪೆ ಖರ್ಚ ಏ ಎಲ್ಲ ಗೊತ್ತಾಗ್ಬಿಡುತ್ತಾ ಈಜಾದ್ರಿ ಮೆಟ ಫನ್ ಹ ವಜಾ ಬಂದ್ ಅದ ಪಾಸ್ಪೋರ್ಟ್ ಏನ್ನು ಬಂದದ ಸ್ವಲ್ಪ ಜಟ ಆಯತ್ರಿ ವೀಸಾ ಪಟೋಕ ಹಾ ರೀ ಮೆಡಿಕಲ್ ಚ ಕಪ ಪ ಸರ್ಿಕ್ಷೆದ ಮತ್ತತ್ ಹಂಗ ಅಂತ ಒಂದ್ ತಿಂಗಳ ಹೋಯತ್ರಿ
ಹೌದೌದು ಟೈಮ್ ಇಡ್ತ ಅದಕ್ಕೆ ಬಾಳ
ಹ ಅಲ್ಲಿ ಹೋಗೋದ ಕಾರಣ ಏನಂದ್ರ ಅಲ್ಲಿ ಟ್ಯಾಕ್ಸ್ ಅನ್ನ ಸೇವೆ ಮಾಡ್ಬೋದ್ರೀ ಇಲ್ಲಿ ಕಟ್ಟದ ಇಲ್ಲಿ ಎಷ್ಟ್ರೀ ಐವತ್ತಾರು ಪರ್ಸೆಂಟ್ ಟ್ಯಾಕ್ಸ್ ಕಡ್ತಿೀವಿ ನಾವು
ಅಲ್ಲಿಂದ ಇಲ್ಲಿ ಏನಾನ ಗೋಲ್ಡ್ ಐ್ತಿ ಅದಐ್ತೆ
ಆರು
ಅಲ್ಲಿಂದ ಇಲ್ಲಿ ವರ್ಗಾವಣೆಗೆ ಮಾಡ್ಕೊಂಗಿಲ್ಲ ನ ೋಲ್ಡ್
ಬರಲ್ರರಿ ಹಾಗಲ್ಲ ಅದು ಇರ್ತರಿ ಕೊಳಗ ಬರ್ಬೋದ್ರ ಅಂದ್ರ ಇಷ್ಟಿಗೆ ಭಕ್ತಿ ಇಷ್ಟ ಅಂತ ಲಿಮಿಟ್ ಇರ್ದರಿ ಅದು
ಹೌ
ೊಂಡ ತರ್ಬೋ್ರ ಏನಿಲ್ಲ
ಇಲ್ಲ ಕೆಲೊಬ್ರು ಏರ್ಪೋರ್ಟ್ ಲ ಹಾಚನ್ ಬರಂಗ ಮುತ್ತಿಗೆ ಕಳ ಸಾಗಾಣಿಕೆ ಮಾಡ್ರ ಅಲ್ಲಿಂದ
ಅದೆಲ್ಲಾ ಸ್ಮಗ್ಲಿಂಗ್ ಆಗತ್ರಿ ಬಿಡಲ್ಲ ಅಲ್ಲ ಎಲ್ಲ ಕಷ್ಟಮದವ್ ಇರ್ತಾರ
ಹೌದೌದೌದು
ಇವಾಗ ನೋಡಿ ಎಸ್ ಎಂ ಆರ್ ಅವರು ಕಾರ್ ತಂಬಂದ್ರಲ್ಲ ಅದ್ನ್ನ ಬಿ ಎಮ ಡಬ್ಲ್ಯೂ ಬೇರೆ ದೇಶದಲ್ಲಿ ಜಪಾನ್ದಲ್ಲಿ ರೆಡಿ ಆಗುತ್ತೆ ಅದಕ್ಕೆ ಏನಿಲ್ಲ ಅಂದ್ರೆ ಇ ಒಂದ್ ಇಪ್ಪತ್ ಲಕ್ಷಕ್ಕ ಅಷ್ಟು ಬರ ತರಕ್ ಆಗುತ್ತೆ
ಅಲ್ಲಿ ಹಾ
ನಾನು ಯಾವಾಗ ನೋಡಿದ್ದೀನಪ್ಪ ಇದು ಟೊಯೋಟಾ ವೆಲ್ಫೇರ್ ಅದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲ್ಲ ನಮ್ಮ್ ದೇಶದಾಗ ಜಪಾಾನಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿ ಒಂದು ಕೋಟಿ ಇತ್ತಂದ್ರೆ ಆ ಎಷ್ಟ ಅಂದ್ರೆ ಎಂಬತ್ತು ಪರ್ಸೆಂಟ್ನ ಬರೇ ತರಾಕ್ ಆಗುತ್ತಂತೆ
ಒಳ್ಳಿಂದ್ರ ಇದ ಈ ಮಾಡ್ಕೊಬೇಕಂದ್ರ
ನಮ್ ಇ ಏ ಇರ್ತಾರೆ ಲಾಭಕಾರಿ ಇಲಾಖೆ ಅಂತ ಇರ್ತಾರಲ್ಲ ಇಪ ಆಮದು ಮತ್ತ್ರ ರಫ್ತ ಮಾಡ್ತಾರಲ್ಲ ಇಲಾಖೆಗಳು ಅವ್ರ್ದ ಎಂಬತ್ ಲಕ್ಷ ಕೊಟ್ಟು ತೋತಾರಂತ
ತರ್ಸತ
ಹಾ ಹಡಗ ಮುಖಾಂತರ ತರಿಸಸ್ತಾರ ಅದೆಲ್ಲ ಚೆಕಪ್ ವಿಕಪ್ ಮಾಡ್ ಇನ್ಸೂರೆನ್ಸ್ ಇರ್ತದೆ ಅಲ್ಲಿ ಏನಾದ್ರು ಹೆಚ್ಚು ಕಡಿಮ ಅಯ್ತಂದ್ರೆ ಫುಲ್ ಪೇಮೆಂಟ್ ಮಾಡತಾರೆ ಹಂಗಾಗಿ ಎಂಬತ್ತು ಲಕ್ಷ ತಗೋತರ ಅದಕ್ಕಿರದ ಕಾರರಿಗಿರದ ನಲತ್ ಲಕ್ಷ ಮತ್ತೆ ಇಲ್ಲಿ ಬೇರೆ ಮತ್ತ್ ಇಲ್ಲಿ ರಿಸ್ಟ್ರೇಷನ್ ಮತ್ತ್ ಆರ್ ಟಿ ಓ ಚಾರ್ಜ್ ಇಲ್ಲಿ ಮತ್ತ್ ಮತ್ತೆ ಬೇರೆ ಬರೆ ಟ್ರಾನ್ಸ್ಪೋರ್ಟ್ಗೆ ಎಷ್ಟು ಹೋಗುತ್ತೆ ನೋಡು
ಹೌದೌದು
ಹಂಗಾದ್ರೆ ಇಲ್ಲಿ ದುಡ್ಡಿರ್ತಾಕಂತ ದುಡ್ನೆ ಎಲ್ಲ ಬರೀ ಟ್ಯಾಕ್ಸ್ ರೂಪಾಯಿದಲ್ಲ ಕಟ್ಟದ್ ಆಗೈತಿ ನಮ್ದ ಜೀವನ ಇಂಡಿಯಾಗ ಅದಿಕೆ ಸ್ವಲ್ಪ ಅಲ್ಲಿಗೇ ಹೋಗಿ ಸೇವ್ ಮಾಡ್ ಮಾಡ್ಕೊಂಡ ಬರ್ತೀವಿ ಸ್ವಲ್ಪ
ಅರಾಮ್ ಒಳ್ಳೇದ ಯಾರ್ಯಾರು ಉಂಟ್ರಿ
ಹೇ ನಾ ಒಬ್ನನೆ ಹೊಂಟೀನ್ರಿ ನೋಡಮ್ಮ ಆಮ್ಯಾಗ ಬೇಕಾದ್ರ ನೀವನ್ ಬರ್ಲದ್ರಿ
ಮತ್ತ್ ಹೆಂಗೆ ಸೆಟ್ಲ್ ಆಗ್ಬೇಕ್ ಅಲ್ಲಿ ರೂಮ್ ಆಯ್ತು ಅದಾಯ್ತು
ಪರಿಸಿದ್ಧ ಹ ಸಂಬಳ ಯಾರ
ಅವ್ರ ನಿಮ್ ಫ್ರೆಂಡ್ಸಿಗೆ
ಒಂದೂರಿ ಲಕ್ಷ ರೂಪಾಯಿ ಅದತ್
ಹಬಾವು ಮದ್ೇನ್ ಮಾಡ್ತಾರ ಇಲ್ಲಿ
ಇದು ಹೋಟ್ಲ ಸಪ್ಲರ್ ಮಾಡ್ತಾರ ಹಾ ರ ಅಂದ್ರೆ ಒಂದೂವರೆ ಲಕ್ಷ ಅಂದ್ರೆ ಅವ್ರಿಗೆ ದಿರಾಂಸಲ್ಲಿ ಕಡಿಮೆ ಕೊಡ್ತಾರೆ ನಲ್ವತ್ತೈದ್ ಸಾವಿರ ದಿರಾಂಸ್ ಕೊಡ್ತರೆ
ಹಾ ಹಾ ನಾವ್ ಕನ್ವರ್ಟ್ ಮಾಡ್ಕಬೇಕೇನು
ನಾವ್ ಕನ್ವರ್ಟ್ ಮಾಡಕೊಂಡ್ರ ಅಷ್ಟ್ ಆತ್ರಿ
ಹೌದೌದ ಹೌದು
ಒಂದತ್ ಯೋಚನೆ ಮಾಡ ಅಷ್ಟತೇನ್ರಿ ಮತ್ತೆ ಸರಿ ಸರಿ